ಹಲೋ ಹಲೋ
ಹಲೋ
ಹಲೋ ಸುನ್ರಹುನಾ
ಗುಡ್ ಮಾರ್ರ್ನಿಂಗ್ ಅಣ್ಣೋರೆ.
ಗುಡ್ ಮಾರ್ನಿಂಗ್ ಏನ್ ಶೖಕ್ ಅಂತ ಇಟ್ಬಿಟ್ರೀ ಹೆಸ್ರೆಲ್ಲಾ.
ಏನ್ ಮಾಡ್ತಾ ಇದ್ದೀರಾ.
ಹಾ
ಹಲೋ
ಏನ ಇಲ್ಲ ನೀವೇ ಹೇಳಬೇಕು ಓದದ ಹೆಂಗೆ ನಡ್ದದ್ರೀ.
ಎಲ್ಲಾ ಒಳ್ಳೇದು ನಡೆತದ ನೋಡ್ರಿ ನಿಮ್ದ್ ಹೇಳ್ರಿ ನಿಮ್ ಬಗ್ಗೆ.
ಏನ ಇಲ್ ನೋಡ್ರಿ ಹೇಳ್ಬೇಕು ಕಾರ್ಯ ಆ್ಯಪಿಂದ ಏನು ಟಾಸ್ಕ್ ಮುಗೀತಂತ.
ಹಾ ರೀ ಇವತ್ ಏನು ಮುಗಿ ಮುಗಿಲಕ್ ಬಂದದಂತೆಲ್ ಹೇಳ್ಯರಿ. ರೆಂಡ್ ಕ್ವಲಂತದ.
ಬಟ್ ಇವತ್ತಲ್ಲ ರೀ ಬಟ್ ನಾಳೆ ಮಧ್ಯಾಹ್ನ ತನಕ ಇರುತ್ತ ಅಂತರಿ.
ಹೌದ್ರಿ
ಹ್ಮ್ ಮಡೆ ಫೋನ್ ಮಾಡಿದ್ದೇವ್ರೆ ನಾಳೆ ಮಧ್ಯಾಹ್ನ ತನಕಾ.
ಹಾ
ಅಂದ್ರೆ ನಾವು ಇವೊಯಿ ಇವತ್ತ ನಾಳೆ ಟೈಮ್ ಅದ ನಮ್ಗ ನಮ್ಮ ನಮ್ಮ ಟಾಸ್ಕ್ ಮುಗ್ಸೊಲಕ್ಕ.
ನಿಮ್ಗ್ ಯಾಕ್ ಬರಲ್ಲಲ್ರಿ ಪೋನ ಫ್ರೆಂಡ್.
ಅದು ಗೊತ್ತಿಲ್ಲ್ ನೋಡ್ರಿ ನಮ್ಮ್ ಕ್ವರ್ಡಿನೇಟರ್ ನಮ್ನ ಅಸೈನ್ ಮಾಡಿಲ್ರಿ ನಮ ಟಾಸ್ಕ. ರೆಕ್ವರ್ಡಿಂಗ್ ಮಾಡುವಂತ ಕೆಲ್ಸ ನಮ್ನ ಅಸೖನ್ ಆಗ್ಯದ್ರಿ. ಹಾ ರಿ.
ಫಸ್ಟಿಗಿ ನಾವು ಸ್ಟಾರ್ಟ್ ಮಾಡಿದೆಗೆ ಸ್ಟಾರ್ಟ್ ಮಾಡ್ಬಕಾಗಿತ್ರಿ ನೀವು ಒಂದ್ ಎರ್ಡ್ ಸಾವಿರ ಕರ್ಚಿಗ್ ಆತಿತ್ರಿ.
ಅಲ್ರಿ ಅವಾಗ ಸ್ವಲ್ಪ ಬೀಜಿ ಇದ್ದಿದ್ರಿ ನಾನು.
ಹಾ ಹಾ ಹಾ ನಿಂಬಲ್ಲಿ ಬಹಳ ಕಲೆಗೋಳ ಅವಂತೆ. ಇಲ್ಲರಿ ಇಲ್ಲ ಇಲ್ಲ ಇಲ್ಲ ನಿಂಬಲ್ಲಿ ಬಹಳ ಕಲೆಗೋಳ ಆವಂತ ಹೇಳ್ತಾರಿ.
ಕೖಯೆಗಳು ಅಂತ ಏನು ಇಲ್ರಿ ನಮ್ಮ ಹತ್ರ ಅಷ್ಟೇ ಒಂದ್ ಸ್ವಲ್ಪಾ. ಮಾತಾಡಕ್ ಬರ್ತದ್ ನೋಡ್ರಿ ಚೆನ್ನಾಗಿ ಯಾರೇ ಇರ್ಲಿ ಅದು.
ಚೆನ್ನಾಗಿ ಮಾತಾಡ್ತಾರಿ ಇಲ್ಲರಿ ನೀವು ಚೆನ್ನಾಗಿ ಮಾತಾಡ್ತರಿ ಅದ ಗೊತ್ತದ್ರೀ ನನ್ಗ ನಿಮ್ ಭಾಷೆ ಮಾತಾಡದ್ರಗ ಗೊತ್ತ ಬಾಳ ಚೆನ್ನಾಗಿ ಮಾತಾಡ್ತರಿ ಅಂತ ಬಾಳ ರೇಸಿಸ್ಟ್ ಇದಿರಂತ ಹೇಳ್ತಾರಲ್ರಿ ಯಾರೊ.
ರೇಸಿಸ್ಟ್ ಅಂದ್ರೆ ಒಂದು ರೇಸಿಸ್ಟ್ ಅನಪ್ಲೇ ಇಲ್ರಿ ನಾವು ರೇಸಿಸ್ಟ್ ಅಂದ್ರೆ ಒನ್
ರಿಜಿಸ್ಟರಂದ್ರ ಕನ್ನಡದೊಳಗ್ ಏನದ ಅಂತಾರ ಗೊತ್ತದೇನ್ರಿ.
ಇಲ್ರಿ ಗೊತ್ತಿಲ್ರಿ ಹೇಳ್ರಿ ನೀವೆ.
ನಮಗ್ ಗೊತ್ತಿಲ್ರಿ ರೇಸಿಸ್ಟ್ ಅಂದ್ರ ಅದ್ಕ ನಿಮ್ಮನ್ ಕೇಳಾತ್ತಿವಿ ನೀವು ಆತ
ಅಂದ್ರೆ ನಾನ ನಿಮ್. ನಾನು ನಿಮ್ಗ ಹೇಳ್ಬೇಕಾದ್ರೆ ರೇಸಿಸ್ಟ್ ಅಂದ್ರೆ ಒಬ್ಬೊಬ್ ಮನುಷ್ಯ ಬೇರೆಯವರಿಗೆ. ಅವ್ರುದ ಕಲ್ಲರ್ ಕಾಸ್ಟ್. ಕ್ರೀಡಿಮೇಲೆ ಯಾರ್ ಡಿಸ್ಕ್ರಿಮಿನೇಷನ್ ಮಾಡ್ತಾರಲ್ಲ ಅವ್ರಿಗೆ ರೇಸಿಸ್ಟ್ ಅಂತಾರ.
ಅಂದ್ರೆ ರೇಸಿಷ್ಟ್ ಯಾರ ಇದ್ರೊಳಗ ನೀ.
ಹಿಂಗ್ ಬ್ರಾಡ್ಲಿ ಕ್ಲಾಸಿಫೈ ಮಾಡ್ರೆ ರೇಸ್ ಅಂದ್ರೆ ಇಟ್ ಜನ್ರಲಿ ರೆಫರ್ಸ್ ಟು.
ಕಲರ್.
ಅಂದ್ರೆ ಅವರ ಬಣ್ಣಾ.
ಹಂಗಿರ್ತದರಿ ಅದು.
ಅವ್ರ ಬಣ್ಣಾ ಅಥವಾ ಅವರ ಜಾತಿಯ ಬೇರೆ ಬೇರೇ. ತರ ನೋಡಿ ಅದಕ್ಕ ಸ್ವಲ್ಪ ಅಂದ್ರೆ ಮಿಶ್ ಏನ ಮಾಡೋದವಾ ಇಲ್ಲ ಬೇರೆ ಏನಾದ್ರೂ ಕಮೆಂಟ್ ಹಾಕೋದಿಲ್ಲ ಬೇರೆ ಏನಾದರು ಹೇಳದ ಅವ್ರ ಬಗ್ಗೆ ಅಂತವ್ರಿಗೆ ರೇಸಿಟ್ ಅಂತ ಕರಿತಾರೆ ಅಂತ ಹೇಳತ್ರಿ ನೀವು
ನಮ್ಮ ಬಗ್ಗೆ ಮಾತಾಡ್ರಿ ಸ್ವಲ್ಪ
ಡಯಟ ಪ್ಲಾನ್ ಏನಿಲ್ಲ ನೋಡ್ರಿ ನಾವ ಡಯಟ್ ಪ್ಲಾನ್ ಏನು ಮಾಡಲ್ಲ ನೀವು
ಕಾರ್ಯ ಹ